ಹಲೋ
ಹಲೋ ನಮಸ್ತೆ ಬ್ರದರ್
ನಮಸ್ತೆ ನಮಸ್ತೆ ಏನ್ ಮಾಡ್ತಾ ಇದ್ದೀರಾ
ಹಾ ಏನಲ್ಲೋ ಡ್ರೆಸ ಮರ್ಕೊಂಡಿದ್ದೀನೀವು
ನಾವು ಏನಿಲ್ಲ
ಯಾಕೆ ವಯಸ್ಸು ಒಂಥರನೇ ಬರ್ತಾ ಇದದೆೇ ನಿಮ್ಗೆ
ಏ ನೆಟ್ವರ್ಕ್ ಪ್ರಾಬ್ಲಮ್ ಇರುೋದು ಅನ್ಸತ್ತಣ ಏನ್ ಮಾಡ್ತಾ ಇದ್ರಾ
ನಾ ಏನಲ್ಲೋಡಪ್ಪ ಸು ಮಳ್ಕೊಂಡಿದ್ದೇ ನೀನ
ಹೌದ ಏ ನಾನು ಏನೆಲ್ಲ ಗುರು ಸುಮ್ನೆ ಹೊರಗಡೆ ಓಡಾಡ್ತಾ ಇದ್ದೀನಿ ನೋಡು ಅ ಬಟ್ಟೆ ಬೆಲೆಸ್ತತೆ ಮನೇಲಿ ಏನು ಅಡ್ಗೆ ಮಾಡಿಲ್ಲಾ ಮ್ಯಾಗಿ ತರೋಣ ಅಂತ ಹೋಗ್ತಾ ಇದ್ದೀನಿ
ಹೌದಾ ಯಾಕ ಮನೇಲಿ ಯಾರಲ್ವಾ
ಇದಾರೆ ಇವತ್ತು ಒಂದಸೂರ್ ಮನೇಲೆ ಹೊಲಕ್ ಹೋಗೋ ವಿಷಯದಲ್ಲಿ ಒಂದ್ಸೂರು ಗಲಾಟೆ ಆಯ್ತು
ಹೌದಾ
ಹ್ಮ ಡೇಲಿ ಹೊಲಕ್ ನನಗ ಹೋಗ ಅಂತ ಹೆಂಗಗೆ ಹೇಳಿ ಮನೆಯಲ್ಲಿ ಇದದ್ಕೊಂಡ್ಬಿಟ್ಟು ನನಗ ಹೋಗು ಹೋಗು ಅಂತಾರೆ
ಹೌದಪ್ಪ ಬೇಸರ ಬರುತ್ತ ರ ಹೊಲ್ಕ ಹಕಡಲ್ಲಿ
ಹ್ಮ ಅದ್ರ ಸಲ ಈಗ ಜಗಳ ತಕೊಬಿಟ್ಟನ್ ಮನ್ಯಾಗ ಊಟ ಮಾಡ್ಬೇಡ ಆಗ್ಬಿಡು ಮನೆಬಟ್ಟ ಅಂತಾರೆ
ಹ ಯತ್ರರ ಅಂದರೆಂಗಪ್ಪ
ಅದ್ಕ್ಕೆ ನೋಡಿ ಆಶಿಡೇಟ್ ಆಗಿದೆ ನ ಒಳಗಿಂದ ಡೇಕ್ರಕ್ ಬರ್ತೈತೆ ಊಟ ಮಾಡ್ದ ಇ ಕಾರಣ
ಹ್ಮ್ ರಂಗಿ ಅಂತಾರಪ್ಪ ಅಷ್ಟಕ್ಕಲ್ಲ ನೀನು ಈತರ ಎಲ್ಲಾ ಸೀರಿಯಸ್ ಆಗಿಬಿಟ್ರಿ ರಂಗಿ
ಏ ಊಟ ದೃಶ್ಯದದಲ್ಲಿ ಹಂಗೆ ಅಣ್ಣ ಇವಾಗ ಊಟ ಮಾಡ್ತಾ ಇರ್ತನಿ ಊಟ ಮಾಡ್ಬೇಡ ಹೋಗ್ಬಿಡು ಅಂದ್ರೆ ಹೆಂಗ ಗತ್ತಳ
ಅವ್ರ ಆ ತರಲ್ಲ ಹೇಳ್ಬಡ್ದಪ್ಪ
ಹ್ಮ್ ನಿಮ್ಮನೇಲಿ ಯಾವತಾದ್ರೂ ಈತರ ಹೇಳಿದ್ರ
ಏ ಹಳ್ತಾರಪ್ಪಾ ನಾನು ಇನ್ನಷ್ಟು ತಿಲಿ ಕೆಳ್ಸೊಂಡವ ನಾವು ಅವ್ರ ಹಗೆ ಅಂತ ಇರ್ತಾರೆ ನಾವು ಏನು ಮಾಡಕ್ಕಾಗಲ್ಲ ಅಂತೆ ಓದ್ತಾ ಇರ್ತೀವಿ ನಾವು
ನಡತಪಾ ನಾನೆಲ್ಲ ಅದೇನೋ ಅಂತಾರಲ್ಲ ಒಂದೇ ಮತಿನ ಅಂಗಡಿ ಹಂಗೆ ನಾವು ಒಂದೇ ಮಾತು
ಹ್ಮ ಹೌದು ಎಲ್ಲಾರು ಒಂದೇ ತರ ಇರಲ್ಲ ನಿಮ್ ನೀವು ನಮ್ಗೇನ್ ನಡತಪ್ಪಾ ನಾವು ಅನ್ಸ್ಕೊಂಡ್ ಅನ್ಸಡಲ್ಲ ಕಾಮನ್ಗಬಿಟ್ಟಿದ್ದೆ ನಮ್ಗೆಲ್ಲ
ಹ್ಮಹ್ಮ್ ಹ್ಮ್
ಮತ್ತೆನ್ ಸಮಾಚಾರಾ ಆಯ್ತಪ್ಪಾ ಚೆನ್ನಾಗ್ ಚಿಕನ್ ಸಾರು ಮಾಡ್ಬಿಟ್ರ ಮನೇಲಿ
ಹ ಅಂದ್ರ ಲಾಟ್ರಿ
ಹಾ ಹೊಡೆತ ಹೊಡೆದು ಆರಾಮ ಮಾಡಳ್ಕೊಂಡಿದ್ದೀ ನಡಿ
ಮತ್ತಣ ಏನ್ ಹೋಗಿಲ್ವ ಕಾಲೇಜ್ಗಕ
ಏ ಹೊದನ ಬಾ ನಮಕ ನಾವೆಲ್ಲಾ ಕಾಲೇಜ್ ಬಿಟ್ರೆ ನಮ್ಗೆಲ್ಲಾ ಚೆನ್ನಾಗ್ ಫಿನಿಶ್ ಮಾಡ ನಮ್ ಲೆಕ್ಚರ್ಸ್
ಹ್ಮ ಹ್ಮ್ ಹ್ಮ್ ಮೊನ್ನೆ ಏನೋ ನಿಮ ಕಾಲೇಜಲ್ಲಿ ಏನೋ ಗಲಾಟೆ ಆಯ್ತ ಅಂತ ಕೇಳ್ಪಟ್ಟೆ
ಆಯ್ತಪ್ಪ ಇದೆ ಅದು ಒಣತ್ ಒಣಗಲಾಟೆನೆೇ ಅದು
ಅಂದ್ರೆ ಸುಮ್ಮನೆ
ಈಗ ಏನ ಫ್ರೆಂಡ್ಸ್ ಎಲ್ಲಾ ನಾಕೈದ ಫ್ರೆಂಡ್ಸ್ಅಂದುಕೊಂಡರು ಅವನು ಹೌ ಹುಡುಗರು ಹುಡುಗರೇ ಮಾತಾಡ್ತಾ ಇದ್ದಾರೆ ಅಲ್ಲಿಯೇ ಒಂದು ಯಾವ್ದ ಇಬ್ರು ಮೂರು ಹುಡುಗಿಯರ, ಹುಡುಗಿಯರ ಹೋಗ್ಯಾರ ಅವರ ಮುಂದೆ ಹಿಂಗ ಹ
ಅಂದ್ರೆ ನೀವು ನಿಮ್ ಫ್ರೆಂಡ್ಸ್ ಗುಂಪು ಕುಂತಿದಿದ್ದಾರೆ ಅವರ ಮುಂದೆ ಹುಡುಗಿಯರ ನಢಕೊಂತು
ಹ ಅದ ಹ್ರೆ ಅವ್ನು ಏನೋ ಫ್ರೆಂಡ್ಗೆ ನಮ್ ಫ್ರೆಂಡ್ ಒಂತ ಏನೋ ಬೈದಾನೆ ಅಂದ್ರೆ ಕಾಮನ್ ಆಗಿ ಏ ಏನೋ ಒಂಥರ ಏಳ್ತ ಅಂದ್ರೆ ನಮ್ ಫ್ರೆಂಡ್ಗೆ ನಮ್ ಫ್ರೆಂಡೇ ಅವ್ರ ಅವರೇ ಹೇಳಸಕೋಡಾರೆ ಅದು ಹುಡುಗಿ ಳ್ಕೊಬಿಟ್ಟಳ ಇವ್ರು ನನ್ಗೆ ಅಂದಾರೆ ಅಂತ ಹೇಳಿಕೇಸಿಂದ ಆ ಹೋಗಿ ಎರ್ಸ್ ಕಂಪ್ಲೇಂಟ್ ಕೊಟ್ಟು ಅದು ಅವ್ರ ಅಣೋರಿಗೆ ವಿಷಯ ಗೊತ್ತಾಗಿ ಅವ ಅವರಣ್ಣರ್ ಬಂದ್ ಆ ಹುಡುಗನ್ಗೆ ಹೋಡಕ್ ಬಂದ್ರ ಅವರ ಅಣ್ಣಾವ್ರು
ಓ ಇದಾ ಮ್ಯಾಟರು
ಹ ನಾವ್ ಬಿಡ್ಬೇಕಲ್ಲ ನಾವ್ ಯಾಕ ಕೊಡ್ತಾ ಇದ್ದೀರಿ ಅವನ್ಗೆ ಅದೆಲ್ಲಾ ಕೇಳ್ಬಿಟ್ಟವಿ ನಾವ್ ಎಲ್ಲ ಚೆನ್ನಾಗಿ ಅವ್ರಿಗೆಲ್ಲ ಕೇಳಿದವು ಕೇಳಿದ್ವಿ ಅವರ ಏನಂದ್ರು ಈ ತರ ಮಾಡಿನಂದ್ರು ಇಲ್ಲ ಅವನು ಹುಡುಗ ಎಲ್ಲ ಚೆನ್ನಾಗಿದ್ದಾನೆ ನಾವು ಅವ ರ ಅವ್ನ ಅಕ್ಕ ತಂಗಿಯರ ಅಂತ ತಿಳ್ಕೊಂಡಿವ ಅವ್ರಗ್ ಯಾಕ ಆತಾರ ಮಾಡೊಣ ಅಂತೇಳಿ ನಾ ಎಲ್ಲ ಮ್ಯಾನೇಜ್ ಮಾಡಿದ್ ಅವರನ್ನ ಹೊಡಕೆ ಬಂದ್ಬಿಟ್ರಪ್ಪ
ಹ ಸಲ್ಣ ಕೈ ಎತ್ತದೇತ್ ಆಗಾಗಿಲ್ಲರ
ಹುಡುಗಿನ ಕರೆಸಿ ಅದೆಲ್ಲಾ ಮ್ಯಾಟರ ಬಗೆಹರ್ರಿಸಿದಿವಪ್ಪಾ
ಹ್ಮ್
ಎಲ್ಲ ಕಾಮನ ಪ ಈಗೆಲ್ಲಾ ಇತರ ಆಗದು ಕಾಲೇಜ್ ನಲ್ಲಿ ಹ
ಹ್ಮ್
ಅವನ ಯಾರು ಹುಡುಗಿ ಅಣ್ಣಾ ಪ್ರಭು ಅಂತಲ್ಲ ಯಾರೋ ಪ್ರಭುನ ಜಾಸ್ತಿ ಹೆಗರಾಡ್ದ ಅಂತ ಕೇಳ್ದೆ
ಹೌದು ಅವನ್ ಚೆನ್ನಾಗೇ ಕೊಡ್ತಿದ್ದೆ ನಾನು ಒಂದ ಏಟ
ತಾನೆ
ಏನ್ ಮಾಡ್ತಿರಿ ನಮ್ ಫ್ರೆಂಡ್ಸ್ ಎಲ್ಲ ಹಿಡ್ಕಂಡ್ ಬಿಟ್ರು ಜಗಳೆಲ್ಲ ಯಾಕ ಬೀಡು ಮತ್ತೆ ನಾವ್ ಇಲ್ಲೇ ಕಲಿಯೋದಿನ ನಾಕ್ ವರ್ಷ ಕಲಿಯೋದ ಇಲ್ಲೇ ಇದೆಯ ಲೆಕ್ಚರ್ಸ್ ನಾ ಎದರಹಾಕೊಂಡ್ರೆ ಮತ್ತೆ ಎಲ್ಲಾ ಮಾರ್ಸದ ಕಟ್ ಮಾಡ್ತಾರ ಅಂತ ಹೇಳ್ಬಿಟ್ರು ಅದಕ್ಕೆ ಸ್ವಲ್ಪ ಹಿಂದಕ್ ಸರ್ದೆ
ಹ ಇಲ್ಲ ನನಗೆ ಹಂಗೆ ಒಂದ್ ಮ್ಯಾಟ್ರ ಬಂತು ಅವ್ರ ಹುಡುಗಿದು ಬ್ರದರ ಹೆಸರು ಪ್ರಭು ಅಂತ ಬಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ದ ಎಲ್ಲಾ ವ ಗಲೀಜ್ ಗಲೀಜ್ ಶಬ್ದ ಎಲ್ಲ ಯೂಸ್ ಮಾಡ್ದ ಅಂತ ಕೇಳ್ದೆ
ಹೌದಪ್ಪಾ ಮಾಡ್ದ ನಮ್ ಫ್ರೆಂಡ್ಸ್ ಎಲ್ಲಾ ತಡದ್ಬಿಟ್ರು ಅವ್ನು ಸಿಕ್ತಾನೆ ಮತ್ತೆ ಎಲ್ಲಿಗ್ ಹೋಗಲ್ಲ ಇಲೆ ಎಲ್ಲ ಸಿಗ್ತಾನೆ ಸಿಕ್ಕಾಗ ಅವನಿಗೆ ಚೆನ್ನಾಗೆ ಮಾಡ್ತೀನಿ ಅವನಿಗೆನ ಬಿಡಲ್ಲಾ
ಹ್ಮ್ ನೋಡಿದರ್ ತಾನೇ ಅವ್ನಿಗೆ ಕರೆಕ್ಟಾಗಿ.
ಎಲ್ಲ ಸಿಗ್ತಾನೆ ಇಲ್ಲ ಎಲ್ಲೂ ಸಿಕ್ತಾನೆ ಸಿಕ್ಕಾಕ್ ಮಾತ್ರ ಎಲ್ಲಾ ಹೇಳ್ತೇನಪ್ಪ ಬರ್ಬೇಕ ನೀವು.
ಹೇ ಎನಿ ಟೈಮ್ ಪೋನ್ ಮಾಡಿ ನೈಟ್ ಮಿಡ್ ನೈಟ್ - - ಒಂದ್ ಗಂಟೆಗ್ ಫೋನ್ ಮಾಡಿದ್ರು ಬರ್ತೇನಾನು ಓಕೆನಾ ಅಲ್ಲ ಒಂದು ಪೋಟೊ ಇಟ್ಕೋಬೇಕು ತಾನೆ ನೀವು
ಪೋಟ ಎಲ್ಲ ಬೇಡ ಕಣ್ಣಾಗ್ ಇದಾನ ಇಲ್ಲೆ ಎಲ್ಲಾ ಲೋಕಲ್ ಗ್ ಇದಾನಂತೆ.
ಹಾ ಹಾ
ಹ ಆ ಹುಡ್ಗಿ ನೋಡಿ ಇಷ್ಟಾದ ತಿಂಡಿ ನಾವ್ ಏನ್ ಅವ್ರ ಬಗ್ಗೆ ಮಾತೆ ಆಡಿಲಪ್ಪ. ಈ ತರ ಹುಡುಗಿ ಇದ್ದಾಳ್ ಅಂತೇಳಿ ಈ ತರ ಅಡ್ವಾಂಟೇಜ್ ತಗೋಬಾರ್ದಲ್ವಾ.
ಅದು ನಿಜ ಇವಾಗ ಏನ ತಪ್ಪಾದ್ರೂ ಹುಡುಗರು ಅದೊಂದು ರೂಲ್ಸ್ ಆಗ್ಬಿಟ್ - ಮತ್ತೆ ಹುಡ್ಗಿ ಹುಡ್ಗಿ ತಪ್ಪ ಮಾಡ್ಲಿ ಹುಡುಗ ತಪ್ಪ ಮಾಡ್ಲಿ ಒದೆ ಬಳೋದ್ ಮಾತ್ರ ಹುಡ್ಗನ್ಗೆ
ಹುಡುಗನ್ಗೆ ಈ ತರ ಮಾಡಿದ್ರೆ ಹುಡ್ಗಿಯರ ಮೇಲಿರೂ ರೆಸ್ಪೆಕ್ಟ್ ಎಲ್ಲಾ ಕಡಿಮೆ ಆಗುತ್ತ ನಮ್
ಹೌದಾ ಅದರಲ್ಲಿ ಆ ಹುಡುಗಿ ತಪ್ಪ ನೋಡಲ್ಲ ಹುಡುಗಿ ಅಣ್ಣ ಬಂದ್ಬಿಟ್ಟು ಸುಮ್ನೆ ಹುಡುಗರ್ ಮೇಲೆ ರೇಗ ಡ್ ಬಿಡ್ತಾನೆ.
ಯಾರ್ ಬಿಡ್ತಾರೆ ಹೌದೂ ಇವತ್ ಏನಾಯ್ತು ಗೊತ್ತಾ ಇನ್ಸಿಡೆಂಟು.
ಹ್ಮ್
ಇದು ನಾವು ಮೆಡಿಕಲ್ ನಮ್ಮ ಬ್ರದರ್ ಒಬ್ರಗೆ ಮೆಡಿಕಲ್ಗೆ ತೋರ್ಸ ಬರಕ್ ಹೋಗಿದ್ವಿ ಆರಾಮಿಲ್ಲ ಅಂತ ಹೇಳಿ. ಹ ಹೇಳಿದ್ವಿ ನಮ್ಮ ಕ್ಯಾಸ್ಟ್ರೋ ಲಾಲ್ ಇರೋ ಒಬ್ಬ. ಈಗ ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾನೆ ಅವ್ನ್ ಮೆಡಿಕಲ್ ಗೆ ಹೋದಿವಿ ನಾವು ತೋರ್ಸ ಬಂದ್ರ ಆಯ್ತು ಅಂತ್ ಹೇಳಿ.
ಹ ಹಾ ಹಾ
ಅಲ್ಲಿ ಹೋಗಿ ಡಾಕ್ಟರ್ಗೆಲ್ಲ ತೋರ್ಸಿನಿ ಅವ್ರಗ ಬಂದ ಫಸ್ಟ್ ಏಡ್ ಎಲ್ಲಾ ಮಾಡಿದ. ಟ್ಯಾಬ್ಲೆಟ್ಸ್ ಬರ್ದ್ರು ಆ ಹುಗನ್ ಕೈಲೆ ಹೋಗಿ ನಮ್ ಕುಣಿ ಹುಡ್ಗ ಅಂತ ಹೇಳಿ ಹುಡ್ಗನ್ ಕೈಲೆ ಕೊಟ್ವಪ.
ಹ ಅಂದ್ರೆ ನಿಮ್ಗೆ ಪರಿಚಯನ ಅವ್ನು.
ಹ ಅಣ್ಣ ಅದೇ ನಮ್ಮ ಹಾಸ್ಟಲ್ ಹುಡ್ಗ ವರ್ಕ್ ಮಾಡ್ತನೆ ಇಲ್ಲಿ ಮೆಡಿಕಲಲ್ಲಿ.
ಹೋ ಹೋ ನಿಮ್ಮ ಹಾಸ್ಟಲ್ ಅವ್ರೆ
ಹ ಹುಡ್ಗ ಟ್ಯಾಬ್ಲೆಟ್ಸ್ ಕೊಡ್ಬೇಕ್ ತಾನೆ.
ಹೌದು
ಈಗ ಆ ಕೆಲ್ಸ ಮಾಡಿ ಒಂದ್ ವರ್ಷ ವರ್ಷ ಆಗಕ್ಬಂತು ಕೆಲ್ಸ ಮಾಡ್ತಾ ಇದ್
ಹ ಅಂದ್ರೆ ಎಷ್ಟು ಒಂದ್ ಐನೂರ್ ದಿನ ಆಯ್ತು ಅನ್ಕೊಳ್ಳಿ.
ಅಷ್ಟು ದಿನ ಆದ್ರೂನು ಅವ್ನ ಓನರ್ ಗೆ ಕೇಳ್ತಾನೆ ಅವನ್ ಸರ್ ಈ ಟ್ಯಾಬ್ಲೆಟ್ಸ್ಬಂದ್ರೆ ಇದೆಯಲ್ವ ಸರ್ ಈ ಟ್ಯಾಬ್ ಟ್ಯಾಬ್ಲೆಟ್ಸ್ ಇಲ್ಲಿದೆ ಅಲ್ವ ಅದೆಲ್ಲಿದೆ ಸರ್ ಇದೆಲ್ಲಿದೆ ಸರ್ ಅಂತ. ಅಷ್ಟು ತೇಲಿ ಇಲ್ಲ ಕಾಮನ್ ಸೆನ್ಸ್ ಇಲೇನ್ ಅಂತೀನಿ ನಿನ್ ಅಣ್ಣಾ.
ಅಲ್ಲಾ ಅಂದ್ರೆ ಇ ಇಷ್ಟೊಂದ್ ದಿನ ಅದು ಮೆಡಿಕಲ್ಗ್ ಹೋಗೋನಲ್ಲ ಅಲ್ಲಿ ಏನ್ ಮಾಡೊನೆ
ಏ ಬರ್ಯ ಅಲ್ಲೇ ಹುಡ್ಗೀರ್ ಹುಡ್ಗ್ಯರಾರಪ್ಪಾ ಅವ್ರ ನೋಡ್ತಾನೆ ಇದ್ದೆನೆ ಅವನೇನ್ ಕೆಲ್ಸೇನ್ ಮಾಡಿಲ್ಲ ಅವ್ನು
ಎ ಇತರ ಇದ್ರೆ ಹೋಗಕೆ ಬಾರ್ದ ಸುಮ್ನೆ ಮನೇಲಿ ಕುೂತ್ಕ್ಬ ಬಿಡಬೇಕ್ ಮನಲಿ ಇವಾಗ ಏನ್ ಅನ್ಸಬಿಡುತ್ತೆ ಸಡನ್ ಆಗಿ ನಮ್ಮ್ ಹುಡುಗ ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾನೆ ಅಲ್ಲ ಇವಾಗ್ ಆ ಅವ್ರ ಮನೆಲಿ ಏನ್ ಅನ್ಕೂಡಿರ್ತಾರೆ ಅಂದ್ರೆ ನಮ್ ಹುಡ್ಗ ಮೆಡಿಕಲ್ ಅಲ್ ಕೆಲಸ ಮಾಡ್ತಾನೆ ಮುಂದೆ ನಾವ್ ಏನಾದ್ರು ಅವ್ನಿಗೆ ಒಂದ್ ಮೆಡಿಕಲ್ ಆಕೊಡ್ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಎಲ್ಲ ಇವನ್ ಈ ತರ ಬೇರೆಯವ್ರಿಗೆ. ಅಲ್ಲ ಇವ್ನ್ ಈ ತರ ಬೇರೆಯ್ರಿಗೆ ಟ್ಯಾಬ್ಲೆಟ್ ಕೊಟ್ರೆ ಮುಂದೆ ಇವ್ರು ಹತ್ರ ಬರೋ ಕಸ್ಟಮರ್ಗೆ ಯಾವ್ದಾವ್ ಟ್ಯಾಬ್ಲೆಟ್ ಕೊಡ್ತಾನ.
ಹಾ ಏನೇನ್ ಕೊಡ್ತಾನೋ ಏನೇನ ಇಲ್ಲ ಮೊನ್ನೆ ಒಂಥರಾ ಇದೇ ತರ ಎಕ್ಸಿಡೆಂಟ್ ಆಯ್ತು ಏನಾಯ್ತ ಅಂದ್ರೆ ನಾವು ಅದು ನೀವೇ ಇಲ್ಲಿ ಸೈಡ್ಗೆ ಎತ್ಕೊತಾರಲ್ಲಾ ನೀವೇ ತಂದು ರೂಮ್ ಅಲ್ಲಿ ಇಟ್ಟಿದೀವಿ ನಾವು.
ಬಾಡಿಲೊಷನ್ನ
ಹಾ
ಹ್ಮ್
ಅದು ಬಂದ್ಬಿಟ್ಟು ಏನ ಇದು ನೀವ ಯ ಇದೇನು. ಫರ್ಫೀರ್ಮಾ ಅಂತೇಳಿ ಮೂಗ ಎಲ್ಲ ಹಚ್ಕೊಂಡ್ಬಿಟ್ಟಾನ ಅವನ ಅದ್ರನ್ನ.
ಏ ಅದು ಬಾಡಿ ಲಾಷ್ ನದು ಅಂದ್ರೆ ಚಳಿಗಾಲದಲ್ಲಿ ಹಚ್ಚದ ಅದನ್ನೆಲ್ಲಾ.
ಅ ಅಷ್ಟನು ಗೊತ್ತಿಲ್ಲ ಅವನ್ಗೆ. ಇದು ಚಳಿಗಾಲದಲ್ಲಿ ಹಚ್ಚೋದು ಅಂತ ಇಂತವನು ಮೆಡಿಕಲ್ ಏನ್ ಕೈಲ್ತವನು ಏನಪ್ಪಾ.
ಅಂದ್ರೆ ಮೆಡಿಕಲ್ಲ್ ಕೆಲ್ಸ ಮಾಡವನು ಅ ನೀವ ಏನಾದ್ರರೂ ಹೇಳ್ಕೊಡ್ಬಕ್ ತಾನೆ.
ನಮ ನಾವ ಹೇಳಕ್ರರೋದ್ರೆ ನನ್ನಷ್ಟು ನಿನ್ಗ ಏನ್ ಗೊತ್ತೈತ ಹಂಗ ಹಿಂಗ ರೋಪ ಆಗ್ತಾನಪ್ಪಾ ನಮ್ಗ.
ನಂಗಗೆತ್ತಂದ್ರೆ ಏನ್ ಮಾಡಾಕ್ಕ ಆಗಲ್ಲ ಸುಮನೆ ಅವರು ಇವಾಗ ನೋಡು ನಿನ್ಗ್ ಏನ್ ಅನ್ಸುತ್ತೆ ನನ್ ಫ್ರೆಂಡ್ ಒ್ ಮೆಡಿಕಲ್ಲ್ಲಿ ಕೆಲಸ ಮಾಡ್ತೇನೆ ನನಗ್ ಏನಾದ್ರುರ ಅಂದ್ರೆ. ದೇಹದಲ್ಲಿ ಏನಾದ್ರು ಸರಿಲ್ಲ ಅ ಏನೋ ಟ್ಯಾಬ್ಲೆಟ್ ತಂದು ಕೊಡ್ತನನೆ ಮಾಯ ಮಾಶಿ ಆಗುತ್ತೆ ಅಂತ.
ಏ ಇಲ್ಲಪ್ಪಾ ನಾನ್ ಅವನು ಕೊಡ್ಸ ಟ್ಯಾಬ್ಲೆಟೇ ನಂಬಲ್ಲ ಅವನ ಮೇಲೆ ನಂಬಿಕೆನೆ ಇಲ್ಲ ನನ್ಗೆ ಈ ತರ ಎಲ್ಲಾ ಮಾಡಿದ್ರೆ ಯಾರ್ಗಾದ್ರೂ ನಂಬಿಕೆ ಬರ್ಥೇಳಿ. ನೀನೇ ಹೇಳು.
ಹಾ ಹೌದಾದ್ ಬಿಡಿ ಇವ ನೀವೇನ ಜ್ವರ ಬಂದಿದ್ರೆ ಅಂತ ಅವ್ರು ಬಂದ್ಬಿಟ್ಟು ಶೀತದ ಟ್ಯಾಬ್ಲೆಟ್ ತಂದ ಕೊಟ್ರೆ.
ಅದಕ್ಕೆ ಅವ್ನ್ ಮಾತೆ ಕೇಳಲ್ಲ ಅ
ಅಲ್ಲ ನೀವ ಲೂಸ್ ಮೋಷನ್ ಆಗಿ ಆಗಿದೆ ಅಂತ ನೀವ್ಂತ್ರರ ಅವ್ರು ಲೂಸ್ ಮೋಷನ್ ಟ್ಯಾಬ್ಲೆಟ್ ಕೊಡೋದ್ ಬಿಟ್ಟು ಮೈಕೈ ನೋವ್ ಟ್ಯಾಬ್ಲೆಟ್ ಕೊಟ್ರೆ ಏನಕ್ ಪ್ರಯೋಜನ.
ಇಂದಲ್ಲ ಯ ನಂಬಿಕ ಮೇಲೆ ಮೆಡಿಕಲ್ ಕಕರ್ತಾರ
ಹಾ ನೀವು ಅದ ಯಾವ್ದ ಡೋಲೋ ಸಿಕ್ಸ್ ಫಿಫ್ಟಿ ತೊಂಬ ನೀವ ಹ ಹೇಳಿರ್ತ ಅವ್ರು ಹಂಡ್ರೆಡ್ ಎಂ ಜಿ ತಂದು ಕೊಟ್ರ ಅವಾಗ ಏನ್ ಮಾಡೋದು.
ಸೇವೆ ಟಾಕ್ಕೆ ಕೈಲಾಸಿಗೆ ಕಳ್ಸಿಬಡ್ತಾನ ನವ್ನ. ಇಥವರಿಗೆಲ್ಲಾ ಏನ್ ಮಾಡ್ಬೇಕು ಎನ್ ಎನ್ ಬಿಡೋದು
ಇವಾಗ ಅವು ಜೀವನ ಅಂದ್ರೆ ಮನ್ಷ ಜನ್ಮ ಹೆಂಗಂದ್ರೆ ತಾಯಿ ಹೋಟೆಲಿ ಇರ್ವಗ್ಲೆ ಏನ್ ಕಲ್ತ್ ಬಂದಿತ್ತ ಅವಾ ಇಲ್ಲ ಕಲ್ಕೊಂಡ ಹೋಗ್ತಾನ ಬಿಡಿ.
ಅಲ್ಲ ಕಲ್ ಆತರ ಹೇಳ್ಬೇಕಿಲ್ಲ ಮತ್ತೆ ಬಂದ್ಬಿಟ್ಟ ದೊಡ್ಡ ದೊಡ್ ಮಾತಾಡೋದು ಏನನ್ ನನ್ನ ಶಾನೆ ಏನಿಲ್ಲ ನನ್ಗೆಲ್ಲ ಗೊತ್ತು ಅನ್ನೋ ತರ ಬಿಲ್ಡ್ ಅಪ್ ಕೊಡೋಣ ಎಲ್ಲರ ಮುಂದೆ.
ಇರ್ಲಿ ಇರ್ಲಿ ಅದೇ ಏನೋ ಅಂತಾರಲ್ಲ ಗೊತ್ತಿರಣ ಸುಮ್ನೆ ಇರ್ತಾನೆ ಗೊತ್ತಿಲ್ದ ಅದ ಏನೋ ಅಂತಲ್ಲ. ಇರಿರ್ ಹೇಳಿಲ್ವಾ ಖಾಲಿ ಗಟ್ಟಪ್ಪ ಸೌಂಡ್ ಮಾಡತ್ತೆ.
ಹಾ ತುಂಬಿರೋ ಡಬ್ಬ ಸೌಂಡ್ ಮಾಡಲ್ಲ.
ಹಾ ಅಂದ್ರೆ ಇವಾಗ ನೀವು ಒಂದು. ಮನೇಲಿ ಒಂದು ಇದ ಇರುತ್ತ ನೋಡಿ ಒಂದು ಡಬ್ಬಾ ತೊಳಿದ್ರೂ ತುಂಬಾ ನೀರ್ ಹಾಕಿ. ನೀರ್ ಹಾಕ್ಬಿಟ್ಟು ಅದ್ರೊಳಗೆ ಒಂದು ಕಲ್ಲ ಹಾಕ್ಬಿಟ್ಟು ಅಳಾಡ್ಸಿ ಸೌಂಡ್ ಬರುತ್ತಾ ಬರಲ್ಲ.
ಹ್ಮ
ಅದೇ ಕಾಲಿನ ಬದಲಕಿ ಕಲ್ಲಕ್ ಅಲ್ಲಾಡ್ಸಿ.
ಸರಿತದಪ್ಪ ಸರಿ ಇಡ್ಲ ನಾನು